ಹಲೋ ಹಲೋ
ಕೇಳ್ತ್ರಿ
ನೀವ್ ಮಾತಾಡಿದ್ ಕೆಳಸವಲತ್ತ ನೋಡ್ರಿ
ತಾ
ಹಾ ಇವಾಗ ಕೇಳತ್ ಸ್ವಲ್ಪ ನಿಯರ್ ಬರ ಸ್ವಲ್ಪ ಅದು ಕನೆಕ್ಟ್ ಅದಲ್ರರಿ
ಹ್ಮ ಹೌದಾ ಆಯ್ತ ಆಯ್ತು ಏನಾದ್ರಿ
ಏನಲ್ ನೋಡ್ರಿ ನೀವ ಹೇಳ್ಬೇಕು ದೊಡ್ ಮಂದಿ ಏನೇನ್ ನಡ್ಸೀರಿ ಏನೇನ್ನಿಲ್ಲ ಕ್ಲಾಸ್ಗೆ ಹೋಗಿದ್ರಿ
ಕ್ಲಾಸಿಗೆ ಹೊತ್ತು ಹೋದ್ರಿ ನೋಡಿ ನೀವು ತರಗೇತಿಗೆ ಹೋದ್ರಿ ಇವತ್ತು
ಹಾ ಹೋಗಿದ್ದು ನೋಡ್ರಿ ತರಗತಿಗ್ ಹೋಗಿದ್ವಿ ಅವಾಗ ಮಧ್ಯಾಹನ ತನ ಅಷ್ಟೇ ತ್ರಿ ಇವತ್ತು
ಹೌದಾ ಯಾಕೆ ಕ್ಲಾಸ್ ತೋಳಲ್ವಾ ಕಲರಿ ತಗೊಳ್ಳಿಲ್ವಾ ಮೇಡಮು
ಹುಂ ಮಧ್ಯಾಹ್ನ ತಗೊಂಡಿಲ್ರಿ ಮೇಡಮ್ ಅವ್ರ ಏನ ಸ್ವಲ್ಪ ಏನ ಪ್ರೆಗ್ನೆಂಟ್ ಏನ್ ಇರ್ಬೋದು ಅನ್ಕೊತೇನ್ ರಿ ಮೇಡಮ್
ಸೌಮ್ಯ ಮೇಡಮ್
ಹೌದಾ ನಮ್ಗೆ ಗೊತ್ತಿರ್ ಬಿಡಿ ಈ ವಿಷಯ ನಿಮ್ಗೆ ನಿಮ್ಗೆ ಗೊತ್ತ್ದದು
ನಮನ್ ಕನ್ಫರ್ಮ್ ಇಲ್ರಿ ಸುಮ್ ಸುಮ್ನೆ ಹೇಳತ್ತೀವಿ ಬಟ್ ಅವಾಗ ಅಂದಿದ್ರಿ ಅವ್ರು
ನಿಮ್ಮ ನಿಮ್ಮ ಊಹೆಯ ಪ್ರಕಾರ ಇದು
ಊಹೆ ಪ್ರಕಾರ ಅಂತಲ್ಲ ಬಟ್ ಅವಾಗ ಪ್ರೆಗ್ನೆಂಟ್ ಇದ್ರು ಏನಾಗ ಗೊತ್ತಿಲ್ಲ ಪ್ರಗ್ನೆಂಟ್ ಇದ್ರು ಅವಾಗ ಮಾತ್ರ ಪಕ್ಕ
ಅವಾಗಿದ್ರಾ
ಹ್ಮ್
ಎಷ್ಟು ತರಗತಿಗಳು ತಗೊ ತಗೊಳ್ತಾರ ಇಲ್ಲವ ಮ್ಯಾಮ್ ಇವತ್ತು ಇವತ್ತು ತರಗತಿ ತಗೋಳಲ್ಲ ಜಾಸ್ತಿ
ಹ್ಮ್ ತಗೊಂಡಿಲ್ರಿ ಇವತ್ತು ಸ್ನಹಲಿಗರಿ ಮೇಡಮ್ ಎಲ್ಲ ಅಸೈನ್ಮೆಂಟ್ ಅದು ಪ್ರಾಕ್ಟಿಕಲ್ ಮಾಡದ ಹೇಳ ಅದು ಗ್ರೇಂದ ಇದು ಗ್ರೇಂದ ಅದು ಮಾಯಿಶ್ಚರ್ ವೇಟ್ ಹೆಂಗೆ ಕಂಡು ಹಿಡಿಯದ್
ಗ್ರೇಂದು ಮಾಯ್ಚರ್ ವೇಟ್ ಕಂಡಿ ಹಿಡಿಯದು ಸ್ನೇಹಲ್ಗಿರಿ ಮೇಡಮ್ ಹೇಳಿದ್ದು ಅಣ್ಣ ಅದು ಹಾಟ್ಸ್ಪಾಟ್ ಕನೆಕ್ಟ್ ಆದ್ರೆ ಅದು ಇದ್ ಆಗಲ್ಲಲ್ಲ ಅದು ಹ್ಮ್ ಹ್ಮ್ ಅದು ಮೊಯ್ಸ್ಚರ್ ಮೊಯ್ಸ್ಚರ್ ಕಂಟೆಂಟ್ ಹೆಂಗ ಕಂಡು ಇಡಿಯೋದು ಹೇಳ್ತಾರನ್ರಿ ಸ್ವಲ್ಪ
ಯಾವ್ದ್ರಗ್ರಿ
ಗ್ರೇಂದ್ ಸ್ನೇಹ ಗಿರಿ ಮೇಡಮ್ ಹೇಳಿಲ್ಲ ನಿಮಗ
ಅದು ಹೇಳ್ದ್ ಬಿಡ್ರಿ ನಮ್ಗೆ ಅಷ್ಟು ಅರ್ಥ ಆಗಿಲ್ಲ ಅದು ನಿಮ್ಗೆ
ಹ್ಮ ಫಸ್ಟ್ ಏನ್ ಮಾಡ್ಬೇಕು... ಗ್ರೀನ್ ಸ್ಯಾಂಪಲ್ ತಗೋಬೇಕು
ಇದು ಮೇಜು ಇದು ಹೇಳಿದ್ರೆ ಮೇಜು ಸ್ವರ್ಗಮ್ಮ ಹೇಳಿದ್ರ ಅವರು
ಹ್ಮ ವೀಟು ಜೋರು ಬಾಜ್ರಾ ಮೂರ್ ಹೇಳಾರ್ ರಿ
ಅ ಹೌದು ತಗೊಂಡು
ಅವ್ ಮೂರ್ ಸ್ಯಾಂಪಲ್ ತಗೋಬೇಕು ಫಸ್ಟ್ ಏನ್ ಮಾಡ್ಬೇಕು ಅದಕಿಂತ ಮುಂಚೆ ಒಂದು ಇದು ಬಾಕ್ಸ್ ತೋಗಬೇಕ್ ಅದು ಆಕ್ಚುಲಿ ಅಲ್ಯೂಮಿನಿಯಂ ಬಾಕ್ಸ್ ಅಂತರ ಬಟ್ ಅದು ಬೇರೆ ಬಾಕ್ಸ್ ಹೆಸರು ಹೇಳಿದು ಸರಿ ಏನ ನೆನಪಿಲ್ಲ ನನಗೆ ಅ ಬಾಕ್ಸ್ ತೊಗೊಂಡು
ನೀವು ಸ್ವಲ್ಪ ಕನ್ನಡ ಜಾಸ್ತಿ ಉಚ್ಚಾರಣೆ ಮಾಡ್ಬೇಕ ನೀವು ಇದರಲ್ಲಿ
ಹ್ಮ್ ಹ್ಮ್ ಹ್ಮ್ ಒಂದು ಡಬ್ಬಿ ತಗೋಬೇಕಂತ
ಹೌದು
ಖಾಲಿ ಡಬ್ಬಿ ತಗೊಂಡು ಅದ್ರ ಮ್ಯಾಗಿನ್ ಮುಚ್ಚು ಚ್ಚುಳನು ತಗೋಬೇಕು ಎರಡು ತಗೋಬೇಕು ಅದ್ರ ವೇಟ್ ಕಂಡು ಹಿಡ್ಕೋಬೇಕು ಅದ್ರ ತೂಕ ಕಂಡ ಹಿಡಿಬೇಕು ತೂಕ ಕಂಡ್ ಹಿಡ್ದು ಅಷ್ಟೇ ಹಿಡ್ಕೊ, ಆಮೇಲ್ ಇದು ನಮ್ಗ್ ಗೊತ್ತಿರೊ ಅಂತದು ಸ್ವಲ್ಪ ಗ್ರೈನ್ಸ್ ಅಂದ್ರ ಧಾನ್ಯಗಳ್ನ ತಗೋಬೇಕ, ಮೂರ್ ಯಾವ್ದಾವ ಧಾನ್ಯಗಳು
ಅದೇ ನೀವ್ ಹೇಳಿದ್ರಲ್ಲ ಪ, ನೀವು ಉದಾಹರಣೆ ಕೊಟ್ಟ್ರಲ್ಲ ಫಸ್ಟ್
ಹ್ಮ ಜೋಳ, ಸಜ್ಜಿ ಮತ್ತು ಗೋಧಿ
ಗೋಧು ಇವ್ ಮೂರಲ್ಲಿ ಯಾವ್ದರು
ಯಾವ್ದರು ಒಂದ್ ತಗೋಬೇಕು, ಅದನ್ ನಾವು ಎಷ್ಟು ಬೇಕೋ ಅಷ್ಟ್ ತಗೋಬೋದದ ನಾವು ಹತ್ತ್ ಗ್ರಾಮ್ ತೊಗೋಬೇಕು ಆ್ಯಕ್ಚುಲಿ ಹ್ಮ್ ಅದು ನಮ್ಗ್ ಗೊತ್ತಿರ್ಬೇಕಾದ್ರ ಗ್ರೇನಿನ್ ಗೊತ್ತಿರ್ಬೇಕು ಅಂದ್ರ ಧಾನ್ಯಗಳ ತೂಕಾನು ಗೊತ್ತಿರ್ಬೇಕು ನಮ್ಗೆ
ಹಾ ಅದ್ರ ತಗೊಡು ಗೊತ್ತಿರ್ಬೇಕ್ ನಮ್ಗ್ ಆಲ್ರೆಡಿ ಗೊತ್ತಿರ್ಬೇಕಾ
ಹ್ಮ್ ಧನ್ಯಗಳು ತೂಕ ಅಷ್ಟು ತಗೋಬೇಕು ಆಮೇಲೆ ಅದ್ರೊಳ್ಗ ಎರ್ಡು ಹಾಕಿ ಯ ಎರ್ಡು ಹಾಕಿ ಮತ್ ತೂಕ ಮಾಡ್ಬೇಕ ಅವ್ಗ್ ಖಾಲಿ ಬಾಕ್ಸ್ ಒಳಗ ಧಾನ್ಯಗುಳ್ನ ಹಾಕಿ ತೂ ತೂಕ ಮಾಡ್ಬೇಕ
ಹ ಹಾ ಅದ್ರ್ ಅದ್ರು ತೂಕ ಕಂಡ್ ಹಿಡಿಬೇಕಾನು?
ಹ್ಮ್ ಇವ್ ಎರ್ಡ್ರು ತೂಕ ಕಂಡ್ ಹಿಡ್ದ್ ಆಮೇಲೆ ಅದ ಹಾಟ್ ಏರ್ ಓವನ್ ಅಂತ ಒಂದು ಬರುತ್ತ ಅದ್ರೊಳ್ಗ ಅಂದ್ರೆ ಹೀಟಿಗ್ ಇಡೋದದ ಟೆಂಪ್ರೇಚರ್
ಹ ಅದು ಈ ಈಟ್ ಮಾಡದನು, ಟೆಂಪ್ರೇಚರ್ ಜಾಸ್ತಿ ಇರುತ್ತ ಅದ್ರಲ್ಲಿ ಉಷ್ಟ ಅಂದ್ರೆ ಉಷ್ಣಾಮ್ಶ ಜಾಸ್ತಿ ಇರ್ತೈತ್ ಅದ್ರಲ್ಲಿ
ಹ್ಮ್ ಅದ್ರೊಳ್ಗಿಟ್ಟು ಏನ್ ಮಾಡ್ಬಕು ಫಸ್ಟ್ ಇಪ್ಪತ್ ನಿಮ್ಷ ಇಡ್ಬೇಕ್ ಅದನ್ನ
ಹ ಒಂದಷ್ಟು ಒಂದ್ ಇಪ್ಪತ್ ನಿಮ್ಷ ಇಟ್ಟು ಆಮೇಲೆ ವಾಪಸ್ ತಗ್ದು ವಾಪಸ್ ಚೆಕ್ ಮಾಡ್ಬೇಕಾದ್ನ?
ವಾಪಾಸ್ ಅದನ್ ತಗ್ದು ಅದರ್ ತೂಕ ತಕ್ಕೊಬೇಕು ಇಪ್ಪತ್ ನಿಮ್ಷ ಆದ್ಗಳ
ಮತ್ತೆ ಇಪ್ಪತ್ ನಿಮ್ಷ ಬಿಟ್
ಹ್ಮ್ ಅದ್ ಇಪ್ಪತ್ ನಿಮ್ಷ ಈಗ ತಗೋ ತಕೊಂಡ್ ಮತ್ತೆ ಇಪ್ಪತ್ ನಿಮ್ಷ ಇಡ್ಬೇಕು
ಹ ಮತ್ತೆ ಅದು ಎಷ್ಟು ಸುಮಾರು ಒಂದೂವರೆ ಗಂಟೆ ಹೇಳಿದ್ರೆ ಮ್ಯಾಮ್
ಹ್ಮ್ ಒಂದೂವರೆ ಗಂಟೆ ಒಂದ್ ಐದ ಒಂದ್ ಐದ್ ಸೆಮ್ ಪ್ಪಲ್ಲಂಗ ಒಂದ್ ಐದ್ ಐದ್ ಐದ್ ಐದ್ ಸರಿ ಅದು ಮಾಡ್ಬೇಕು ಇಪ್ಪತ್ ನಿಮ್ಷ ಇಪ್ಪತ್ ನಿಮ್ಷ ಇಪ್ಪತ್ ನಿಮ್ಷ ಬಿಟ್ಟದು
ಓಹ್ ಆ ಟೈ ಅದ್ರಲ್ಲಿ ಆ ಟೈಪ್ ಮಾಡ್ಬೇಕು ಸರಿ ಮಾಡ್ಬೇಕು
ಐದ್ ಸರಿ ಮಾಡಗಿಸಿ ಆಮೇಲ್ ಅದು ಎಷ್ಟ್ ಬಂದ್ ಇರುತ್ ತೂಕ ಕಡಿಮೆ ಆಗಿರುತ್ತೆ ಯಾಕಂದ್ರೆ ಇವ ಹೀಟಿಗಿಟ್ಟಿವ್ ಅಂದ್ರ ಅದ್ರೊಳ್ಗಿನ ಮೋಯ್ಸ್ಚರ್ ಕಂಟೆಂಟ್ ಅಂದ್ರ ನೀರಿನಂಶ
ಕಡಿಮೆ ಆಗತ್ತ ಹೌದು ಹ ಕಡಿ ಕಡಿಮೆ ಆಗಿ ಆ ಬಿಡ ಹೌದು ಅದು
ಹ್ಮ್ ನೀರಿನಂಶ ಕಡಿಮೆ ಆದಗೆಳ ಫಸ್ಟಿಗಿದ್ದಷ್ಟು ಅದೇನ್ ಜಾಸ್ತಿ ಏನ್ ಕಡಿಮೆ ಆ ಆಗಲ್ಲ ನಿನ್ದ್ ಒಂದ್ ವೇಳೆ ಹತ್ತು ಗ್ರಾಮ್ ಧಾನ್ಯ ತಗೊಂಡಿದ್ದಿ ಅಂದ್ರೆ ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಟು ಪಾಯಿಂಟ್ ತ್ರೀ, ಪಾಯಿಂಟ್ ಫೈ್ ಗ್ರಾಮ್ ಇಷ್ಟೇ ಕಡಿಮೆ ಆಗುತ್ತಾ
ಹೌದೌದೌದು ಆ
ಐದು ಗ್ರಾಮು ಮೊಯ್ಸ್ಚರ್ ಏನದು ನೀರಿನಂಶ ಕಡಿಮೆ ಆಗುತ್ತ
ಉಷ್ಣಾಂಶ
ಹ್ಮ್ ಉಷ್ಣಾಂಶ ಅದ್ ಐದು ಸ್ಯಾಂಪಲ್ ಐದು ಸ್ಯಾಂಪಲ್ ತಗೊಂಡಿರ್ತಿಲ್ಲ ಐದು ಸ್ಯಾಂಪಲ್ದು ಸರಾಸರಿ ಕಂಡಿಡಿಬೇಕು
ಅಂದ್ರ ಸರಾಸರಿ ಕಂಡಿಡಿ ಆ
ಸರಾಸರಿ ಕಂಡು ಆಮೇಲೆ ಅದುಕ್ಕೊಂದ್ ಪಾರ್ಮುಲ ಹ್ಮ ಫಾರ್ಮುಲ ಅದ ಅದುಕ್ಕೊಂದು ಫಾರ್ಮುಲಾ ಆಮೇಲ್ ಹಾಕ್ಬೇಕದು ಫಾರ್ಮುಲ ಒಳಗ
ಫಸ್ಟ್ ಇದೆಲ್ಲ ಕಂಡ್ ಇಡ್ದು ಆಮೇಗ್ ಫಾರ್ಮುಲದಗ್ ಆಕ್ಬೇಕದ್ನ
ಹ್ಮ್ ಸರಾಸರಿ ಕಂಡಿಡ್ದು ಆಮೇಲ್ ಫಾರ್ಮುಲದೊಳ್ಗ ಹಾಕ್ಬೇಕು
ಅಲ್ರಿ ಇದು ಒಂದ್ಕಿದ್ ನಿಮ್ ಹತ್ರ ಒಂದು ಕೇಳ್ಬೇಕಿತ್ತು ಇದು ಇದು ಭ್ರಷ್ಟಾಚಾರದ್ ಬಗ್ಗೆ ಏನೇಳ್ತೀರ್ ನೀವು, ಕರಪ್ಷನ್ ಭ್ರಷ್ಟಾಚಾರದ್ ಬಗ್ಗೆ ಏನ್ ಹೇಳ್ತೀರಿ
ಭ್ರಷ್ಟಾಚಾರದ್ ಬಗ್ಗೆ ಬಾಳ ಅದ್ರಿ ಮಾತಾಡೋದು ಭ್ರಷ್ಟಾಚಾರ ಅನ್ನೋದು, ಫಸ್ಟ್ ನಮ ದೇಶ ಹಾಳಗತ ಇರೋದು ಭ್ರಷ್ಟಾಚಾರದಿಂದ ಗೊತ್ತಾ.
ಹೌದು ಅದೇನು ಕರೆಕ್ಟ್ ಐತಿ ಬಿಡ್ರಿ ಮತ್ತೆ ಇದು ಎಲ್ಲಾದು ಸ್ಟೇಟ್ ಗೌರ್ಮೆಂಟ್ ಎಲ್ಲ ತಗೊತಾರಲ್ಲ. ಎಲ್ಲ ಲಂಚದ ಮೇಲ.
ಇಲ್ಲ ಸ್ಟೇಟ್ ಗೌರ್ಮೆಂಟ್ ಸಂಬಂಧ ಇಲ್ಲ ಸೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಇಲ್ಲ ಈ ಪ್ರತಿ ಯಾವದೇ ಒಂದು ಸಣ್ಣ. ಇವಾಗ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಅಂತ ಅಷ್ಟೊಂದ ಜನ. ಸರ್ಕಾರಿ ನೌಕರಿಗೋಸ್ಕರ ಎರಡು ಎರಡು ವರ್ಷ ಮೂರ ಮೂರು ವರ್ಷ. ಕೋಚಿಂಗ್ ಹೋಗಿ ಸರ್ಕಾರಿ ನೌಕರಿ ತಗೊಂತಾರ ಯಾಕ ಹೇಳ್ರಿ. ಭ್ರಷ್ಟಾಚಾರ ಮಾಡಕ್ ಅವ್ರ ಏನ್ ಸರ್ಕಾರ ಸರ್ಕಾರ ಮಂತೆ. ತಿಂಗಳ ತಿಂಗಳ ಏನದ ಸ್ಯಾಲ್ರಿ ಕೊಡುತ್ತಾ. ಸ್ಯಾಲ್ರಿ ಯಾವ ಕಡೆನ ಆದಲ್ಲ ಅದು ಸ್ಯಾಲ್ರಿ ಜಾಸ್ತಿ ಮ್ಯಾಕ್ಸಿಮ್ ಇವಾಗ ಗ್ರೂಪ್. ಡಿ ಲೆವೆಲ್ಗೆ ಅವ್ರರಿಗೆಲ್ಲ ಅರೌಂಡ್ ಮೂವತ್ತು ಸಾವರ ನಲವತ್ತು ಸಾವಿರ ಬರುತ್ತೆ. ಅವರು ಎದಕ್ ಹೋಗ್ತಾರ ಭ್ರಷ್ಟಾಚಾರ ಮಾಡಕೆ ಹೋಗ್ತಾರೆ ಫಸ್ಟ್ ಆಫ್ ಆಲ್.
ಅಲ್ಲ ಅದು ಲಂಚದಲ್ಲಿ ನಡೆಯಲ ಮತ್ತೆ ಅದು. ಅವ ಅವರು ಅವ್ರ ಎಷ್ಟು ಬೇಕ . ಅಲ್ಲ ಅವ್ರಿಗೆ ಎಷ್ಟು ಬೇಕಷ್ಟು ತಗೊಂಡ ಹೋಗಿ ಬಿಟ್ಟರ ಇನ್ನ ಜಾಸ್ತಿ ಬೇಕನ ಅನ್ಸತ್ತೆ ಮನುಷ್ಯಗ.
ಹ್ಮ್ ಎಷ್ಟ ತಗೊಂಡ್ರ ಕಡಿಮೆ. ನೀ ಸಣ್ಣದ ಒಂದು ಪ್ಯೂನ್ ಕೆಲ್ಸ ಸಿಕ್ಕರುನು ಯಾವುದ ಸಣ್ಣ ಕಚೇರಿಗೆ ಹೋದರುನು ಭ್ರಷ್ಟ. ಚಾರ ಇದ್ದದ್ದೆ ಇಲ್ಲಿ ಎಂತ ಯಾವುದೇ ಕಾಲೇಜ್ ಆಗಿರಲಿ ಇನ್ನು. ನೀವು ಇದು ಸರ್ಕಾರಿ ಕಾಲೇಜ್ ಬಿಡ್ರಿ ಪ್ರೈವೇಟ್ ಕಾಲೇಜ್ ಒಳಗಸತಿ ಭ್ರಷ್ಟಾಚಾರ ನಡೆಯುತ್ತ.
ಅಲ್ಲ ನಿ ನಿಮ್ಮ ವಿದ್ಯಾಲಯದಲ್ಲಿ ಇದೀಯಾ ಬ್ರಷ್ಟಚಾರ.
ನಾವು ಅಂದಿದಲ್ಲ ಅದ ಭ್ರಷ್ಟಾಚಾರ ಅಂದ್ರಂಗ ಪ್ರಿನ್ಸಿಪಲ್ ಅವರು ಆ ರೀತಿ ಭ್ರಷ್ಟಾಚಾರ. ಅವ್ರು ಏನೇನೆಲ್ಲಾ ಫಂಡ್ ಬರುತ್ತೋ ಅವ್ರು ತಿಂತಾರ ಅದನ.
ಅಂದ್ರೆ ಹುಡರಗೆ ಕೋಟಂಗ ಮಾಡದು ಅಂದ್ರೆ ಹುಡ್ರಗ ಕೈಲಿ ಕೆಲ್ಸ ಮಾಡಸ್ತಾರ ಅವರು.
ಏ ಆರೀತಿ ಇಲ್ಲ ನಾ ಅವಾಗೆಲ್ಲ ಸಣ್ಣ ಸಣ್ಣ ಹುಡುಗರ ಇರತಾರ ಕೆಲ್ಸದ ಏನು ಬರೋದಿಲ್ಲ ಕೆಲ್ಸದ ಇದ್ರೆ. ಸಪ್ರೇಟ್ ಅದೆಲ್ಲ ಮಾಡ್ತಾರ ಬಟ್ ಫಂಡ್ ಅಂತ ಬರುತ್ತಲ್ಲ.
. ಇದು ಮತ್ತೆ ರೇ ರೆ ರೇಷ್ಮ ಹುಳ್ಳ ಅಯ್ತಲ್ಲ ರೇಷ್ಮೊಳಗ ಇದೆಲ್ಲ ಅ ರೇಷ್ಮೆಳೆ ಅದಕ್ಕೆ ಫಂಡ್ ಬಂದಿತಲ್ಲ ಜಾಸ್ತಿ.
ಇಲ್ಲಿದ ಇಲ್ಲಿದು ಇಲ್ಲಿದೆ. ಇಲ್ಲಿದ ಪ್ರತಿಯೊಬರು ಇಷ್ಟ ದೊಡ್ಡ ಕಾಲೇಜ್ ಆಗತ್ತಲ್ಲ ಒಬ್ರೇ ಮೇಂಟೈನ್ ಮಾಡಕ ಆಗಲ್ಲ. ಒಬ್ಬರ ಕೈಯಿಂದ ಮೇಂಟೇನ್ ಆಗಲ್ಲ ಇದು ಪ್ರತಿ ಲೆಕ್ಚರ್ಸನು ಅವ್ರ ಅವ್ರದ. ಭಾಗ ಅಂತ ಕೊಟ್ಟಿರ್ತಾರೆ ಅದ್ರೊಳಗೆ ಅವರ ಅವರ ಭಾಗದೊಳಗೆ ಅದಕ ಅದಕ ಫಂಡ್ ಬರ್ತಾ. ಇವಾಗ ನೋಡರಿ ಜ್ಯೋತಿ ಮೇಡಂಗನು ಸರಿಕಲ್ಚರ್ ಡಿಪಾರ್ಟ್ಮೆಂಟ್. ಕೊಟ್ಟಾರ ಅವರಿಗೆಷ್ಟು ಇಪ್ಪತ್ತೈದು ಲಕ್ಷ ಏನು ಮೂವತ್ತು. ಲಕ್ಷ ಸ್ಯಾಂಕ್ಷನ್ ಆಗ್ಯದಂತ ಅಲ್ಲ ಸ್ವಾರಿ ಅದ ಇಪ್ಪತೈದ ಅಷ್ಟ. ಅಷ್ಟ ಅದನೇನೊ ಇಪ್ಪತ್ತೈದು ಲಕ್ಷ ಏನು ಸ್ಯಾಂಕ್ಷನ್ ಆಗ್ಯದ ಅಂತ.
ಅಂದ್ರೆ ಹ ಇದು ಅಂದ್ರೆ ಅವರು ಅವ್ರತ್ರ ಒಂದು ತಿಂದು ಬಿಡ್ತಾರೆ ಅಷ್ಟ ಲಂಚ
ಹೊಷ್ಟು ತಿಂದಮೇಲೆ ಹೊಷ್ಟು. ಸರ್ಕಾರ ಕೇಳುತ್ತ ಅದಕ್ಕ ಅದರೊಳಗ ಏನಂದರ ಒಂದ ಲಕ್ಷ ಇಲ್ಲ ಎಡ್ ಲಕ್ಷ ಖರ್ಚು ಮಾಡ್ತಾರ ಅವರು. ಅಷ್ಟೇ ಖರ್ಚು ಮಾಡೋದು ಇವಾಗ ಅವಾಗ ಸೆರಿಕಲ್ಚರ್. ಪ್ರೋಗ್ರಾಮ್ ಮಾಡಿದ್ರ ಗೊತ್ತು ಬೇರೆ ಕಾಲೇಜಿಂದ ಗುಲ್ಬರ್ಗದಿಂದ ಅವರೆಲ್ಲ.
ಹೌದೌದು.
ಇವಾಗೆಲ್ಲ ಈ ಕಡೆ ಲ್ಯಾಂಡ್ ಅದೆಲ್ಲಾ ಪ್ರಿಪೇರ್ ಮಾಡ ಹಕ್ತಾರೆ. ಯಾಕಂದ್ರೆ ಫಂಡ್ ಬಂದದ ಆಮೇಲೆ ಸರ್ಕಾರ ಕೇಳುತ್ತೆ ಎಲ್ಲಿ ಏನೇನ್ ಮಾಡಿರಿ ಅಂತ.
ಏನ್ ಮಾಡ ಹೌದು ಏನ್ ಮಾಡದರು ಕೇಳತೇ.
ಹ್ಮ್ ಬಟ್ ಅದ ನೋಡ್ರಿ ಅವ್ರ ಮಾಡೋದ್ ಕೆಲ್ಸ ಸ್ವಲ್ಪ. ಆದ್ರ ಇಪ್ಪತ್ತೈದು ಲಕ್ಷ ಎತ್ಕೊಂಡು ಅಂದ್ರ.
ಅವ್ರು ಇದು ಇದಿದೀರಲ ಸರ ಇವ್ರು ಇದೀರಲ್ಲ. ಇದು ಶಾಮರ ಸರ್ ನಾ ಕೇಳಿರ ನೀವು.
ಶಾಮರಾಜ್ ಸರ್ ದು ಬಾಳ ಇದಾದ ಬಿಡ್ರಿ. ಚಾಮರಾಜ್ಸರ್ ಎಲ್ಲಿ ಬ ಸಿಕ್ಕಲ್ಲಿ ಬಾಯ ಆಾಕ್ತನ ಅಂತಾರ ಅವ್ರು
ಹೌದು ಅದು ಅವರು ಅವ್ರ ಬಗ್ಗೆ ಜ ಕೇಳ್ಪಟ್ಟ ವಿದ್ಯಾರ್ಥಿ
ಹ್ಮ್ ನಮಗ್ ಪಾಠಗಳ ಗುರುಗಳ ಹೆಂಗ್ ಮಾಡಿದ್ರ ನಾವೇನ್ ಕಲಿಬೇಕ ಅವ್ರಿಂದ ಅಂತ
ಅದೇ ನಾನನ್ ಅದೇ ನಾನ್ ನೀವು ಅವ್ರು ಜಗ್ಗ ಸ್ಕಾಮ್ತಾರ ತಲಗಏ ಳ ಕೇಳಳ್ಪಟ್ಟಾನ
ಹ್ಮ್ ಹ್ಮ್ ಹ್ಮ ಇನ್ನು ಅವ್ರರುನ್ನು ಮೆಸ್ ವಾರ್ಡನ್ ಹ ಆಕ್ತಾರ ಅಂತ ಇನ್ನು ಮೆಸ್ ವಾರ್ಡನ್ ಆದ್ರೆ ಬಿಲ್ ಮೆಸ್ ಬಿಲ್ ಎಷ್ಟು ಬರುತ್ತೆ ನಾಲ್ಕವರೆ ಸಾವಿರ ಹಂಗ್ ಬರುತ್ತ
ಅದೇ ಬರ್ತ್ ಬಿಡ ಅದ ಏನಿಲ್ಲ ಅಂದ್ರೆ ಬಂದೇ ಬರ್ತದ ಏನ್ ತಿನ್ಿಲ್ಲ ಅಂದ್ರ ಕೂಡ ಬಂದೇ ಬರ್ತದೆ ನಮ್ಗೆ
ಗಾಣಗರ್ ಸರಿ ನಂತರ ಪ್ರತಿಯೊಂದು ಅವ್ರ ಕೈ ಮೇಂಟೇನ್ ಆಗುತ್ತ ಮೊಂದು ತರಕಾರಿ ಎಲ್ಲ ಪ್ರತಿಯೊಂದು ಲೆಕ್ಕ ಲೆಕ್ಕ ಕೊಡಬೇಕು ಅವ್ರರಿಗೆ ಎಷ್ಟಷ್ಟು
ಕೊಡ್ಬೇಕು ಅವ್ರು ಅವ್ರ ಅವರು ಇರೋದ ಹೆಂಗ ಇದ್ರ ಬಿಡ ಅವ್ರು ಮತ್ತೆ ಅಲ್ಲಿ ನೋಡಿದ ಅಲ್ಲ ಅವ್ರು ಪಾಠ ಮಾಡ ನೋಡಿದೀವಲ್ಲ
ಬಟ್ ಏನಾಗುತ್ತಾ ಇವಾಗ ಎಲ್ಲಾ ಸೀನಿಯರ್ಸ್ ಕೈಗ ಮಸ್ ಪ್ರಿಪರೇಟರ್ ಅವ್ರ ಕೈಯಾಗ ಬರುತ್ತಾ ತಿನ್ನಾದ ವರ ಮೆಸ್ಬಿಲ್ ನಮಗೆ
ಹೌದೌದೌದು ಅವರು ಫೋರ್ತ್ ಇರ್ ನೋಡಿದವಿ ಅವರು ಹಂಗೆ ಮಾಡ್ತಾರೆ
ಹ್ಮ್ ಎಲ್ಲರು ಹಂಗೆ ಮಾಡ್ತ ಇನ್ಫ್ಯಾಕ್ಟ್ ನಾವ್ನು ಆಗ್ತತಿವಲ್ಲಾ ನಮ ನ ಅವ್ರು ನೋಡಿ ನಾವು ಅದೇ ಕಲ್ತಿರ್ತಿವಿ
ಅವ್ರೂ ನೋಡಿ ಕೂಡ ಕಲ್ತಿ ಬಿಡ ಅದೇ ಕರೇವು ಐತೆ ಮತ್ತೆ
ಅದು ಒಂಥರ ಏನ್ ಅಂಟು ರೋಗ ಇತ್ತಂಗದು ಒಬ್ರಿಗೆ ಬಂದ್ರೆ ಎಲ್ರಿಗ ಬಂದ ಬರುತ್ತೆ
ಹ ಬಂದೇ ಬರ್ತಡ ವಿಜಯ್ ಇದೆ ಆ ಸರ್ ತೋರಿ ಸರ್ ಮತ್ತೊಮ್ಮೆ ಸಿಗೋಣ
ಸರಿ ತಗೋ